ಹಲೋ ಸು ಕೇಳ
ಹಾ ಕಳ್ತೀ
ಹ ಮಾತಾಡತು ಸು ಅಯ್ಯೋ ಯಾರ್ದು ಪ್ಯಾಂಟ್ ಹಾ ಹೇಳ ಸು ಏನ್ ಮಾಡ್ತ
ಏನ್ ಏನಂದ್ರು ನಿಮ್ಮಣ್ಣ
ಆ ಆಯತಲ್ಲ ನಾ ಅಣ್ಣ ರೆಸ್ಯೂಮ್ ಕೇಳ್ತಾದ್ದ ಇದ್ದಾ ಅದ್ ರೇಸುಮೋ ರೆ ರಿಂಗ ಆಗತ್ತಿದೆ ಅಲ್ಲಾ ಹಲೋ
ಕೇಳಸ್ತಾ
ಅಲ್ಲ ಸ್ವಲ್ಪ ರಾಂಗ್ ಇತ್ತು ಅದ್ರ ಬಗ್ ಅದರ ಬಗ್ಗೆ ಮಾತಾಡ್ತಾ ಇದದ್ವಿ ಹು ಹಾ ಪಾಲೇಶ್ವರಿ ಮ್ಯಾಮ್ ಅಂತ ಅವರದು ಹಾಕಿತ್ತು ರೆಫ್ರಿನ್ಸು ಬಟ್ ಆಡ್ ಮಾಡಿದ್ರೆ ಅವರ ಏನಂದ್ರು ಇದು ಮ್ಯಾಕ್ಸಿ ಒಂದಪೇ ಇರೋದು
ನಿನ್ ಡ್ರೆಸಮು ಹಲೋ
ನನ್ ರೆಸ್ಯೂಮು ಒಂದು ಪೇಜ್ ಇರೋದು
ಹಾ ಕೇಳಿಸ್ತಿದೆ
ಪೆಜು ಇರೋದು ಹಲೋ
ತಿದೆ ತೇಜು
ಹಲೋ ಲೋ ನನ್ ರೆಸ್ಯಮು ಒಂದ್ ಪೇಜ್ ಇರೋದು ಆ
ತ್ತಿದೆ
ನೀ ಹು ಅಂದಿಲ್ಲಲ್ಲ ಅದಕ್ಕೆ ಓ ತೆ ಅದು ಹಾ ಅದಕ್ಕೆ ಅದು ರ ರೆಫರೆನ್ಸ್ ರಿಪೀರೆನ್ಸ್ ಆಡ್ ಮಾಡಿದ್ರೆ ಟು ಟು ಪೇಜ್ ಬರ್ತಾ ಇದೆ
ಹು
ರೆ ಅದ್ ಅದಕ್ಕೆ ಹೇಳ್ತಾ ಇದ್ದೆ ಈ ತರ ಹೆಂಗ್ ಮಾಡೋದು ಗೊತ್ತಾಗ್ತಾ ಇಲ ಲ್ಲ ಏನ್ ಮಾಡದ್ರೂನು ಅದು ರಾಂಗೆ ಬರ್ತಾ ಇದೆ ಅಂತ ಹೇಳ್ದ ಅದಕ್ಕ ಅವನು ನೋಡ್ತೀನಿ ಇರು ಏನು ಕಳ್ಸು ನೋಡೋಣ ಅಂತ ಹೇಳದಾ ಅದಿ ಕಳ್ಸ್ಬಿಟ್ಟು ಹೇಳ್ತಾ ಇದ್ದೆ ಪ್ರಿ ಇದ್ದದ್ರೆ ಮಾಡು ನನಗ ಮಾಕೋಡು ಅಂತ ಅದಕ್ಕೆ ಇಷ್ಟ ರೆಸ್ಯೂಮದು ಮಾಡ್ತಾ ಇದ್ದೆ ಸೊ ಅವನು ಹುಬ್ಳಿಯಲ್ಲಿ ಇದ್ದಾನೆ
ಹೌದಾ ಆ ಓಕೆ ಕೆ
ಹಾ ಹುಬ್ಳಿಯಲ್ಲಿದ್ದಾರೆ ನಾನ ಇನ್ನ ಅವನ ಇಲ್ಲಗ್ ಬಂದು ಮಾದಕೊಡೋಕ ಆಗಲ್ಲಲ್ಲ
ಹೌದು
ಅಣ್ಣಾ ಇಲ್ಲಿ ಬಂದು ಮಾದಕೊಡೋಕೆ ಆಗಲ್ಲಲ್ಲ
ಹೌದು
ಹಾ ಇನ್ನೇನ್ಸು ಎರಡ ಎರಡು ಸಲ ಕೇಳಿಸ್ತಾ ಇದ್ಯಾ ನನ್ ವಾಯ್ಸು
ಇಲ್ಲಾ ಇಲ್ಲಾ
ಮತ್ತೆ
ಕೇಳಿಸ್ತಿದೆ ಸರಿಯಾಗಿ ಕೇಳಿಸ್ತಿದೆ ನೀನೇ ಮಾತಾಡು ನಾನು ಮಾತಾಡೋದು ಕೇಳಿಸ್ತಿಲ್ವಾ
ಅಂದ್ರೆ ನೀನ್ ಮಾತಾಡುದು ಕೇಳಿಸಸ್ತಾ ಇದೆ ನೀನ್ ಇವಾಗ ಮಾತಾಡಿದ್ಯಾ ಅಂದ್ರೆ ಇನ್ ಟೂ ಮಿನಿಟ್ಸ್ ಕೇಳ್ಸತ್ತ ನಿನ್ನ ವಾಯ್ಸು
ಹೌದಾ ಆ
ಹು ಆತರ ಆಗ್ತದೆ ಯಾಕ ಹಿಂಗ ಆಗ್ತದೆ ಅಂತ ಗೊತ್ತಿಲ್ಲ ಆದ್ರೆ
ಏ ಹ್ಹಹ್ಹ ಮತ್ತ ಅದೇ ಬರಿತಾ ಇದೆ ವರ್ಕ್ ಮಾಡ್ತ ಬರಿ ಹತಾ ಇದ್ದೆ ಕ್ಲಾಸ್ಸ್ .
ಹ್ಮ್ ಕಂಪ್ಲೀಟ್ ಆಯ್ತ ಸು ಬರ್ದಿದ್ದು.
ಒಂದ್ ಮುಗಿತು ಇನ್ನ ಮೂರ್ ಸೆಷನ್ ಇದೆ ಇವಾಗ ಇನ್ನ ಒಂದ್ ಬರೀ. ತ ಇದೀನಿ ಇದು ಬಿಟ್ರೆ ಇನ್ನ ಎರಡು ಇದಾವೆ.
ಜಾಸ್ತಿ ಕೊಟ್ಟಿದಾರ ಬರಯಕ್ಕೆ ಜಾಸ್ತಿ ಕೊಟ್ಟಿದಾರ ಬರ್ಯಕ್ಕೆ.
ಇಲ್ಲ ಕ್ಲಾಸ್ಗೆ ಹೋಗಿದ್ರೆ ಮುಗೀತಿತ್ತು ನಮ. ಪೇರೆಂಟ್ಸ್ ಬಂದಿದ್ರಲ್ವಾ ಅದಕ್ಕೆ ಬರೋದಿಲ್ಲ.
ಇವತ್ ಮತ್ತೆ ಬಂದಿದಾರಾ ಪೇರೆಂಟ್ಸ್.
ಎಲ್ಲ ತೇಜು ಲಾಸ್ಟ್ ವೀಕ್ ಹೇ ಬಂದಿದ್ರಲ್ಲ.
ಹಾ ಹಾ ಹಾ ಅವಗಿನ್ನು ಬರದಾ.
ಆ ಮತ್ತೆ ಮತ್ತೆ ಇಷ್ಟ. ಚಿಸ ಕ್ಲಾಸಿಗೆ ಹೋಗಿದ್ನಲ್ವಾ ಬರೆಕ್ಕಾಗಿಲ್ಲ ಅದಕ್ಕೆ ಇವಾಗ ಬರಿತಾ ಇದ್ದೀನಿ. ಹ್ಮ್
ಹೌದಾ ಕಂಪ್ಲೀಟ್ ಆಯ್ತಾ.
ಇನ್ನ ಇಲ್ಲ ತೇಜು ಬರಿಬೇಕು. ಇಲ್ಲ ಇದೆ.
ಕೈ ನೋವು ಬರುತ್ತೆ ಜಾಸ್ತಿ ಇದ್ರೆ.
ಬೆನ್ನ ನೋವು ನನ ಕೈ ನೋವು ಕೈ ನೋವು ಆಗ್ತಿಲ್ಲ ನಂಗೆ ಬೆ. ನ್ನೋ ಆಗ್ತಿದೆ ಹ್ಮ. ಕುಂತು ಕಂತ ಕಂತು.
ಸ್ವಲ್ಪ ಸ್ವಲ್ಪ ಓಡಾಡುವ ಓಡಾಡ್ಬಿಟ್ಟು ಮತ್ತೆ ಬರ ಎಕ್ಸ್.
ಓಡಾಡ್ದ ತಲೆ ಬಚ್ಕೊಂಡ್ ಫೇಸ್ ವಾಷ್ ಮಾಡ್ದ.
ಹ್ಮ್ ಹ್ಮ.
ನಾಳೆ ಇದ್ದು ಯುಪಿಎಸ್ಸಿ ಎಕ್ಸಾಮ್ ಅದ ಸಂಡೆ.
ಅಪ್ಲೈ ಮಾಡಿದಾ.
ಇಲ್ಲ ನನ್ ಮಾಡಿಲ್ಲ ಇನ್ನ ಇನ್ನ ಏನು ಓದೆೇ ಇಲ್ಲ ಅಷ್ಟೊಂದಲ್ಲ ಅದಕ್ಕೆ.
ಹೌದಾ
ನೆಕ್ಸ್ಟ್ ಟೈಮ್ ಬಿಟ್ಟಾಗ ಅಪ್ಲೈ ಮಾಡೋಣ ಅಂತಿದ್ದೀನಿ.
ಅಲ್ಲ ಟ್ರಯಲ್ ನೋಡು ಅಪ್ಲೈ ಮಾಡಿ ನೋಡು ಯಾವ್ ತರ ಇದೆ ಅಂತ ಅ ಇದ್ ಮಾಡು. ಮತ್ತೆ ನೆಕ್ಸ್ಟ್ ಇನ್ನೊಂದ್ಸಲ ಬಂದಾಗ ಅಟೆಂಡ್ ಮಾಡಿದ್ರೆ ಆಗತ್ತೆ.
ಇಲ್ಲ ತೇಜ್ ನೋಡಬಹದಿತ್ತು ಬಿಡು ನನ್ಗೆ ಇವಾಗ ನನಗೆ ಅಟ್ಲೀಸ್ಟ್ ಒಂದು ಟ್ವೆಂಟಿ ಫೈವ್. ಪರ್ಸೆಂಟೇಜ್ ಗೊತ್ತಿದೆ ಅಂದ್ರೂ ಟ್ರೈ ಮಾಡ್ಬೋದಿತ್ತು ನಾನು ಇನ್ನು ಇವಾಗೇ ಬಂದಿರೋದಲ್ಲ ಅಷ್ಟೊಂದು ಏನು. ಗೊತ್ತಿಲ್ಲ.
ನೆಕ್ಸ್ಟ್ ಟೈಮ್ ಹಾಕಿದಾಗ ಅವಾಗ ಟ್ರೈ ಮಾಡ್ತೀನಿ.
ಹ್ಮ್ ಅದು ಚೆನ್ನಾಗ್ ಪ್ರಿಪೇರ್ ಆಗ್ಬೇಕಲ್ಲ ಡೇ ಅಂಡ್ ನೈಟ್ ಸ್ವಲ್ಪ ಕಷ್ಟ ಇರುತ್ತೆ.
ಏ ಸ್ವಲ್ಪ ಅಲ್ಲ ತೇಜು ಜಾಸ್ತಿನೇ ಕಷ್ಟ.
ಹ್ಮ ಹೌದಾ ಅಂದ್ರೆ ನಿಮ್ದ ಇದ್ರ ಸೈನ್ಸ ಸೈನ್ಸು ಇರತ್ತಾ.
ಹ್ಞೂ ಹೂ ಇರಲ್ಲ ಇರಲ್ಲ ಒಂದು ಸ. ಇಲ್ಲ ಒಂದ್ ಸಬ್ಜೆಕ್ಟ್ ಐತೆ ಬಯೋಲಜಿ ಅಂತ ಇರುತ್ತೆ.
ಹೌದಾ ಹೂ.
ಹ ಅಂದ್ರೆ ಜಾ ಅದರಂದನೇನು ಮಾರ್ಕ್ಸ್ ಇರಲ್ಲ. ಪೇಪರ್ ಅದೊಂದು ಬಟ್ ಅಷ್ಟೇನು ಇರಲ್ಲ ಬಟ್ ಅದನ ಇರುತ್ತೆ.
ಹೌದಾ ಅಂದ್ರೆ ಬಯಲ ಜನ್ರ ಸ್ವಲ್ಪ ಡೀಪಾಗಿ ಏನಿರಲ್ಲ. ಮೇಲ್ ಮೇಲೆ.
ಇಲ್ಲ ಇಲ್ಲ ಸುಮ್ಮನೆ ಮೇಲೆ ಮೇಲೆ
ಆ ಮೇಲ್ೇಲೆ ಅಂದ್ರೆ ಸೋಷನ್ ಡೀಪ್ ಆಗಿರುತ್ತೆ
ಸೂಷ ಪಲಿ ಿಕಲ್ಲ ನೆಲ್ಲ ಫುಲ್ ಜೀಪ್ ಆಗಿ
ಅಂದ್ರೆ ನೀವ್ ಏನವಾಗ ಪ್ರೀವಿಯಸ್ ಕ್ವಶನ್ ಪೇಪರ್ಸ್ ಪ್ರಿಪೇರ್ ಆಗ್ತಾ ಇದ್ಯಾಾ
ಇಲ್ಲ ಇಲ್ಲ ತೇಜು ನಾನು ಮೊದ್ಲಿನ ಕ್ಲಾಸೇ ಕೇಳ್ತಾ ಇದ್ದೀನಿ
ಹೌದಾ
ಆಮೇಲೆ ಓದ್ಬೇಕಲ್ಲ ಅವ ನೋಡ್ ಹತೀನಿ ಬಿಡು ಇನ್ನ ಟೈಮ್ ಅದಲ್ಲ ಇವಾಗ ಇನ್ನ ತಗ ತಗೊಂಡಿಲ್ಲ ಪೇಪರ್ಸ್ಲ್ಲಿ ಒಂದು ಅಂಗಡಿ ಅದ
ಹ್ಮ್
ಅದ್ರಾಗ ಎಲ್ಲ ಸಿಗ್ತಾವ ಪ್ರೀವಿಯಸ್ ಇ ಇಯರ್ಸ್ ಕ್ವೆಶನ್ಸ್ ಎಲ್ಲ ಸಿಗ್ತವೆ
ಹೌದಾ
ಅಲ್ಲೇ ತಗೋಬೇಕು
ಚೆನ್ನಾಗ್ ಓದ್ಕೋ ಚನ್ನ ಚೆನ್ನಾಗ್ ಓದ್ಕೊ ಹೆಂಗೋ ಒಳ್ಳೆ ಮಾರ್ಕ್ಸ್ ಬರ್ಲಿ ಹ
ಹಹೋ
ಏನಂತ
ಅದೇ ಬುಕ್ಸೋ ಅಲ್ಲಿ ಸಿಗುತ್ತೆ ಮಷ್ಟೆ ಅಂತಂದು ಚಂದ್ರ ಲೇಔಟ್ ಅಲ್ಲಿ ಒಂದು ಅಂಗಡಿ ಹೇಳಿದ್ದಾರೆ ಅಲ್ಲವೂ ತಗೋಬೇಕು
ಅದೇ ನಿಮ್ಗತ್ತನಾ ಚಂದ್ರದಯ ಹೊಟ್ಟು
ಓ ತೇಜು ಎಲ್ಲ ಇಲ್ಲ ಅತ್ರನೇ
ಹ್ಮ್ ಹೋಗಿ ಅಂದ್ರೆ ಓದ್ತಿಯಲ್ಲ ಅವೆನ್ಯೂ ಎಲ್ಲೂ ಸಿಗತ್ತಲ್ಲ ಬುಕ್ಸು
ಅದನ್ನ ಸಿಗುತ್ತೆ ಬಟ್ ಇವಾಗ ಇವರು ನಮ್ಗೆ ನಾವು ಅಲ್ಲಿ ಡಾಕ್ಟರ್ ಆದ್ರೆ ನಮ್ದ್ ಅಕಾಡೆಮಿದಾರಲ್ವಾ ಅವಾಗ ಅವ್ರಿಬ್ರು ಮಾತಾಡ್ಕೊಂಡಿರ್ತಾರೆ ಸ್ವಲ್ಪ ನಮ್ ಅಂಗಡಿಗೆ ಬಂದ್ರೆ ಇಷ್ಟು ಅಬ್ ಬೋನಸ್ ಕೊಡ್ತೀವಿ ಹಂಗೆ ಹಿಂಗ ಆ ರ್ ಇರುತ್ತೆ ಅಂತಂದುಿ ನಾವ್ ಆ ಶಾಪ್ ಪಿಗೆ ಹೋದ್ರೆ ನಮ್ಗೆ ಸ್ವಲ್ಪ ಪ್ರೈಸ್ ಕಡಿಮ ಮಾಡ್ತಾರೆ
ಹೌದ ಹ
ಅದೇ ಅವೆ ನೀವಲ್ಲ ಆದ್ರೆ ಹಂಗ ಆಗಲ್ಲಲ್ಲ
ಜಾಸ್ತಿ ರೇಟ್ ಇರತ್ತ ಅಲ್ಲು
ಹ್ಮ ಜಾಸ್ತಿ ರೇಟ್ ಆಗುತ್ತೆ
ಹ್ಮ್ ಹೆಂಗ ಓದ್ಕೂಸು ಚೆನ್ನಾಗಿ ಕನ್ಬು ಕಿಶಂಗ್ ನಾಳೆ ಅಪ್ೇ ಮಾಡೋಣ
ಇಟ್ಟಿದ್ದಾರೆ ಬಟ್ ಅವ ಆಾರೇ ಪೋಸ್ಟ್ ಬಿಟ್ಟಾರ ಆ ಪ ಯುಸ್ ಮೇಲೆ ಎರಡು ಎಸ್ ಡಿ ಎರಡು ಮತ್ತು ಎಫ್ ಡಿ ಎ ನಾಲ್ಕು ಅಷ್ಟೇ ಬಿಟ್ಟಿರೋದು
ನಂಗ ಅವೆಲ್ಲಾ ಇಂಟ್ರೆಸ್ಟ್ ಇಲ್ಲಲ್ಲ ಸೊ
ಹ್ಮ್ ಅಲ್ಲ ನಾವವು ಇಾಗ ಇದಕ್ ಬ ಬಂದಿವ ಅಂದ್ರೆ ಎಲ್ಲ ಸಾಕ್ಬೇಟ್ಟು ನಾವು ಅದಕ್ಕೆ
ಹಾ ಎ
ಇವಾಗ... ಜಾಸ್ತಿ ಏನಾದ್ರು ಬಿಟ್ಟ ಇಟ್ಟಿದ್ರೆ.. ಆಕ್ತಿದ್ದೆ. ಅಟ್ಲೀಸ್ಟ್ ಒಂದು ಮುನ್ನೂರು ಪೋಸ್ಟ್ ನಾಲ್ಕನೋರ್ ಎಷ್ಟೊಂದ ಇದ್ರೆ ಹಾಕ್ಬಹದು ಹದಿತ್ತು ಇವಾಗ ಆರೇ ಪೋಸ್ಟ್ ಇರೋದಲ್ವಾ ಇರ್ಲಿ ಬಿಡು ಅಂತ ಸುಮ್ನೆ ಆಗಿದ್ದೇನೆ
ಹ್ಮ್ ನಮ್ಮ ಮನೇಲಿ ಏನೋ ಹೇಳಿದ್ರು ಎಸ್ ಟ ಎಫ್ ಡಿ ಎ ಬಿಟ್ರೆ ಬರ ರ್ಯಾಂಕಿಂಗ್ ಎಕ್ಸಾಮು ಅಂತ ನಂಗೆ ಅದ್ರ ಮೇಲೆ ಇಂಟ್ರೆಸ್ಟ್ ಇಲ್ಲ
ಸೆಕೆಂಡ್ ಇಯರ್ ಮೇಲೆ ಒಂದು ಎಸ್ ಎಸ್ ಡಿ ಅಂದರೆ ಸೆಕೆಂಡ್ ಇಯರ್ ಮೇಲೆ ಎಫ್ ಎಫ್ ಡಿ ಎ ಡಿಗ್ರಿದು ಡಿಗ್ರಿ ಮೇಲೆ ಎಸ್ ಡಿ ಎ ಕಿ ನ ಎಫಡಿಯ ದೊಡ್ಡದು
ಹೌದಾ ನಾನು ಎರಡು ಡಿಗ್ರಿ ಮೇಲೆ ಅನ್ಕೊಂಡಿದ್ದೆ
ಇಲ್ಲ ಎಸ್ ಡಿ ಅಂದ್ರೆ ಸೆಕೆಂಡ್ ಪಿ ಯು ಸಿ ಮೇಲೆ ಎಫ್ ಎಫ್ ಡಿ ಎ ಬಂದ್ಬಿಟ್ಟು ಡಿಗ್ರಿ ಮೇಲೆ ಇದು ಎಫ್ ಡಿ ಎ ಅಂದ್ರೆ ಫಸ್ಟ್ ಡಿವಿಷನ್ ಅಂದ ಬರುತ್ತೆ ಸೆಕೆಂಡ್ ಅದ ಅಂದ್ರೆ ಸೆಕೆಂಡರಿ ಅಂದ್ರೆ ಪಿ ಯು ಸಿ ಮೇಲೆ ಬರುತ್ತೆ
ಹಾ ನೋಡು.... ಇದು ತಗೊಂಡು ಎಷ್ಟ.... ಇದೆಲ್ಲಾ ತಿಳ್ಕೊಂಡಿದ್ಯಾ
ಇಲ್ಲ ನನ್ಗೆ ಅವಾಗೆ ಗೊತ್ತಿತ್ತು ನಮ್ಮ ಅಣ್ಣನವ್ರನು ಬರೀತಿದ್ರಲ್ವ ಎಲ್ಲ ಅವಾಗ ಅವವಾಗಿನ ಸ ಸ್ವಲ್ಪ ಗೊತ್ತು
ಹಾ.... ಹೂ.. ನಾಳೆ... ಪ್ಕ ಪ ನಿ ಆಪ್ಲೆ ಮಾಡ
ಹ್ಮ... ಸ್ ತೇಜು ನೀನ್ ಮಾಡಕ್ಲ್ಕ ಹೇಳು ಆಪ್ಷನ್ ಬಿಟ್ಟಿದ್ರೆ ನನ್ಗೆ ಹೇಳು ಇನ್ಫಾರ್ಮ್ ಮಾಡು ನಾನು ನಮ್ಮ ಅಪ್ಪಗೆ ಇವತ್ತು ನೈಟ್ ಅದು ಕಾನ್ವೆಕೇಶನ್ದು ಕಳಿಸ್ತೀನಿ ನಮ್ಮಪ್ಪಾಗ ಹೇಳ್ತೀನಿ ನಮ್ಮಪ್ಪ ಅಮೌಂಟ್ ಹಾಕ್ತಾರೆ ನೀನ್ ಪೇ ಮಾಡಿದ್ಮೇಲೆ ನಿನ್ ಹೇಳು ನಾನ್ ನಿ ಅಮೌಂಟ್ ಹಾಕ್ತೀನಿ ನಂದುು ಮಾಡ್ದ
ಹ್ಮ್ ನನ್ ಮಾಡಕಾಗತ್ತಾ ಆಡ್ಬೋದ ಹಂಗೆ ಗೊತ್ತಿಲ್ಲ ನೋಡ್ತೀನಿ ಚೆಕ್ ಮಾಡ್ತೀನಿ ಓಕೆನಾ
ಆಮೇಲೆ ಹೆಂಗೆ ಅಂತ ನನಗೆ ಹೇಳು ನಾನು ಹಕ್ತೇನಿ ನಾೆ ಹೆಂಗಿದ್ರು ಮನೆಗೆ ಹೋಗ್ತೇನೆ ಅದಕ್ಕೆ
ಯಾ....
ಹ್ಮ್ ತೇಜು... ಬಾಯ್ ಬಾಯ್
ಯಾಕೆ